ಹಲೋ.
ಹಾ ಎಲ್ಲಿದೆ.
ಚಾ ಕುಡ್ಯಕ್ ಹೊಂಟಿನ್ ಹ. ನಾನು ಮಲ್ಲಿಕಾರ್ಜುನ್ ಮತ್ತ ರಾಜುಗೌಡ.
ಓ ಎಲ್ಲಿಗ್ರೀ.
ಚಾಗಲ್ಲಿ
ಚಾ ಎಷ್ಟ ಅಲ್ಲಿ ರೇಟ್ ಹ.
ಹತ್ತು
ಓಹೋ ಮತ್ತೇನೆ ಮತ್ತೇನ ತಿನ್ನಲ್ಲ ಅಲ್ಲಿ.
ಏನು ಚಾ ಬಿಸ್ಕಿಟ್ ಮತ್ತೆ.
ಅಟೆ
ಹ್ಮ
ಯಾಕ್ ಈಗ.
ಹ ಒಂದ್ಸಪ್ತ ಇದ ಮಳಿ ಆಗೈತಿ ಅದಕ್ಕ.
ಮಳಿ ಆಗೈತಿ.
ಆ
ಮಳಿ ಆಗೈತಿ.
ಹಾ
ನಮ್ಮ್ ಕಡೆ ಏನ್ ಇರ್ಬಿಡಪ್ಪ ಮಳಿ.
ಮಳೆಏನಿಲ್ಲ.
ಹ್ಮ್ ಹಸು ಮತ್ತೆಳ್ಪೆಕು
ಹ್ಮ್ ನಾಷ್ಟ ಪಲಾವ್.
ಪಲಾವ್ದಾಗ ಪಲಾವ್ದಾಗ
ಫಲಾವಾದಾಗ ಏನಿಲ್ಲ ಫಲಾವ್ ಅಷ್ಟ.
ಅದುನೆ ಮಾಡಿದಾರನ.
ಹ್ಮ್
ಡೊರ್ ಲಾಕ ಮಾಡ. ಡೊರ್ ಲಾಕ್ ಮಾಡ್.
ಹ ಮತ್ತೆ ಮತ್ತೆ ಏನಿಲ್ ನೋಡಪ್ಪ. ಇಲ್ಲ ನಿಮ್ಮ. ಹ್ಮ್ ಸ್ನಹಲ್ಗ ಜ್ಯತಿ ಮೇಡಂದತ್ತ. ಹ್ಮ್
ಎಲ್ ಅವರು
ಏನಂದಿ
ನೋಡಿಲ್ಲ ಕ್ಲಾಸ್ ಅವರು.
ಇಲ್ಲ
ವಗಂ ಕೇಬಕ್ಲೆ.
ಹ್ಮ್
ಯಾಕಂಗ ಕೇಳ್ಬೇಕಲ್ಲ.
ಹಾ ಕೇಳ್ಬೇಕಯ್ತು.
ಹ್ಮ್ ಹ್ಮ್
ನೆಕ್ಸ್ಟ್ ಆದತ್ ಕ್ಲಸ್ ನೆಕ್ಟ್ ಯಾವ ಬೇರೆ ಕ್ಲಾಸ್
ಬೇರೆ ಫೇನಾಡ್ ಇತ್ತು
ತಗೊಂಡೆ ಇದ್ದೇ ಎಲ್ಲ ಕ್ಲಾಸ್ ಹೋಗಿದ್ದೀವತ್ತ ಕ್ಲಾಸ್ಸಿಗೆ ಬಂದಿದಿಲ್ಲ ಇವತ್ತು
ಬಂದೆ ಇಲ್ಲ ಇವತ್ತು
ಹ್ಮ ಹಾ
ಲೇಟ್ ಅದ್ದೇನು
ಲೇಟ್ ಆಯ್ತು ಹೊರಗೆ ಹೋಗಿದ್ದೆ ಅದಕ್ಕೆ ಬರೋದ್ ಲೇಟ್ ಆಯ್ತು
ಏನ್ ಅಸ್ಟೊದು ಲೇಟ್ ಆಯ್ತಾ
ಒಂದು ಚಾ ಕೊಡು ಹಲೋ ಹಾ ಗುಡಿ ಹೋಗಿದೆ ಹ್ಮ್
ಯಾರ್ಯಾರು ಹೋಗಿದ್ರಿ
ಚಾ ಕೊಡು ನಾನು ಮಾಳಪ್ಪ
ಇಬ್ರಾ
ಹ್ಮ್
ಯಾವರು ಕ್ಲಾಸ್ಲ್ಲಿ ಏನ ಇವತ್ ಮಾಡೆ ಅಂದ
ಹ್ಮ್ ಅವಂತ ಕನ್ನಡ ಕ್ಲಾಸ್ ಇತ್ತು
ತವ
ಹ್ಮ್ ಕ್ಲಾಸ ಅವ
ಕಡಬಿಟ್ಟು ಅವ್ರಿಗೆ ಮತ್ತ ಅದತ್ ಅದ
ಕನ್ನಡ ಜ್ಯೋತಿ ಮೇಡಂ ಇತ್ತು ಅವ್ರಗ ತೊಂಕೊಂಡ್ರು ನಮಗ್ ತಕೊಂಡಿಲ್ಲ
ಹೌದಾ ಹ
ಮತ್
ಮತ್ತೇನಿಲ್ಲಪ್ಪಾ ಮತ್ತೇನೆಲ್ಲ
ಏನ್ ಹೇಳಿ
ಮಧ್ಯಾಹ್ನ ಊಟ ಏನ್ ಮಾಡಿದೆ ಮಧ್ಯಾಹ್ನ ಊಟ
ಹ್ಮ ಹ್ಮ್
ಹ್ಮ್ ಹ
ನಾಳೆ ನಾಳೆ ಸಂಡೆ ಅಲ್ಲ ಬೈರೆ ಗೌಡ
ಬಿರಿಯಾನಿ ವೆಜ್ ತಿನ್ನದು ಪಲಾವ್
ನಿನ್ ನೋಡು ಯಾವುದು ವೆಜ್ ನಬಿರಯಾನಿ
ಹ
ವೆಜ್ ಬಿರಿಯಾನಿ ನಿಮ್ದು
ನಮ್ದು ವೆಜ್
ಯಾಕ ನೋನ್ ವೆಜ್ ತಿನಲ್ಲ
ಹ್ಮ ಹಂಗೆ
ಹ ಏನ್ ತಿಂತೀವಿ ಬೇರೆ ಕಡೆ ತಿಂತೀವ ಇಲ್ಲಿ ತಿನ್ನಲ್ಲಾಟ ಏನ
ಇಲ್ಲಿ ತಿನಲ್ಲ ಹ್ಮ್ ಹ ಅಯ್ಯೋ ಮೂರ್ ಮೂರವರೆ ಸಾವರ್
ಮೂರ್ವರ್ ಸಾವಿಮಯತ ನೋಡಿನಾ
ಹ್ಮ್
ಮೂರ್ ಸಾವಿರದ ಎಂಟನೂರ
ಐಚ ಕಮ್ಮಿ ನಕ್ಸವ್ರ
ಹಾ
ಅ ಕಮ್ಮಿ ಒಟ್ಟಟ್ ಎರಡ್ ಸಾವಿರ ಆತ್ರ ಹೊಟ್ಟ ಬರ್ಲ್ ನಿಂಬುದು ಎರಡ್ ಸಾವಿರ ಅದಕ್ಕ ಆತರ ಬರ್ಲಲ್ಲ ಅಂದೆ
ಹ ಎಲ್ಲಪ್ಪಾ ನಿಮ್ದ ಜಾಸ್ತಿ ಬರ್ತತ್ತು
ನಂದು ಮೊನ್ನೆ ಮೂರ್ ಸಾವಿರ ಎಷ್ಟ ಒಂದ್ನೋರ ಹದ್ನಾಕ್ ಏನ ಅಷ್ಟ್ ಬಂದೈತಿ
ಹು ಹು ಹು ಒನ್ನೂರ ಹದಿನಾಕಾ
ಹಾ ಅಷ್ಟ ಬಂದೈತಿ
ಹ್ಮ್ ಹ್ಮ್ ಹ್ಮ್ ಮತ್ ಹ್ಮ್ ಎಲ್ಲಿ ನೋಡರಿ
ಅದೇನ್ ದಾಂಡಿಯಲಿ ಏನೇನ್ ಚಲೋ ಐತಿ ಮತ ಜಗ
ಹ್ಮ್ ಹ್ಮ್ ಹೋಗ್ ಬಾ ಹೋಗ್ ಬಾ
ಅದ ಒಂದ್ಸ ಯಾವ ಟ್ರಿಪ್ ಮಾಡ ಮತ್ ಬಂದೆ
ಹ್ಮ್ ಹೋಬಾ
ಬರ್ ನೀನು
ಎ ಇಲ್ಲಪಾ
ಯಾಕ ನೀವ್ ಅ ಜಗ್ ಮಾಡ್ಬಿಡ್ದೆ ಬರ ಕಡಿ ಬ
ಫೈನಾನ್ಷಿಯಲ್ ಪ್ರಾಬ್ಲಮ್
ಹ್ಮ್ ಈಗೆಲ್ಲಾ ಐದ್ ಇನ್ನೊಂದ್ ಒಂದ್ ತಿಂಗಳು ಎರಡು ತಿಂಗಂಳ ಆದ್ಮೇಲೆ
ಹ ಅವಾಗ ಈಗೂ ಫೈನಾನ್ಸಿಯಲ್ ಪ್ರಾಬ್ಲಮ್ ಅವೂಗು ಫೈನಾನ್ಸಿಯಲ್ ಪ್ರಾಬ್ಲಮ್ ಇರ್ತೈತಿ ಹಾ ಹ್ಮ್ ಬರಲ್ಲ ಹೋಗ
ಏನ್ ಚಲೋ ಆಯ್ತಂತ ಹೇಳತಪ್ಪ ಯಾರ ಫ್ರೆಂಡ್ಸ್ ಎಲ್ಲಾ ಅನಸ್ಕೊಂಡಿ ಅದಕ್ಕೆ ಒಂದೆ ಹೊಂಟಿದ್ದ್ ನಾವು ಅ ಬರ್ತಿ ಏನ್ ಅಂತ ಕೇಳ್ದೆ
ಒಬ್ನೇ ಹೋಗತ್ತೆ ಒಬ್ನೇ ಬಂದ್ ಏನ್ ಮಾಡ್ಲಿ ನನ್
ಅಲ್ಲಾ ನಾ ಇನ್ನೊಂಡಸ್ಟ್ ಮಂದಿ ಅದರ್ ಹುಡರು ಬರ್ತವ್
ಹೋಬ ಹೊಬ ಹಂಗಿತ್ತಂದ್ರೆ
ಇವತ್ ಬರ್ಡ್ ಆಯ್ತಲ್ಲ ಅವ್ರು ಇದು ದರ್ಶನ್ ಸರ್ ಏನ್ ಮಾಡ್ತಿ
ಹ್ಮ
ಬಡೇಕ
ಹಾ
ಎಲ್ಲರ ಹೊಕ್ಕಿ ಇಲ್ಲ
ನಿ
ಎಲ್ಲರ ಬೇರೆ ಕಡೆ ಹೋಗಮ್ಮ ಬೇಡ ಕೇಕ್ ಕಟ್
ಹಾ
ಏನಂತ ಹೋಗ ಹೋಗಂಬ ಬೇಡ ಬಿಡಕ್ ಹೊರ್ತಕ್ರ ಹೋಗಂದ್ರೆ ಹೋಗಮ್ ಅಂತಾ ಕೇಕಟ್ ಮಾಡಕ ಸಾಯಂಕಾಲ ಒಟ್ಟ ಮಧ್ಯಾಹ್ನ ಡಿಸೈಡ್ ಮಾಡಿ ನೋಡು
ಹ್ಮ್ ಹ್ಮ್
ಹಾ
ನಮ್ಮ್ ಉಡುಗುರು ಎಲ್ಲಾ ಕೇಕಟ್ ಮಾಡಕ್ ಹೊಂಟಿರ್ಬೇಕಸತ್ತ
ಹಾ ಹಾ ಹಾ ಹೌದು
ಕೇಳುಬೇಕುವಲ ಯಾವ ಹುಡುಗರು ಮಾಡ್ತವನ ಕೇಕ್ ಕಟ್ ಅವ್ರಿಗೆ ಕೇಕ್ ಮಾಡ್ತಾರಂತ
ಹ್ಮ್ ನೋಡಮ ತೊ
ಹ್ಮ್ ಹ್ಮ್
ಅವ ಏನ್ ಮಾಡ್ತಾರಾನ ಮಾತ್ತ ಹ್ಮ್ ಹಾ ಇಲ್ಲ ನಿಮ್ದು
ನಮ್ದು ಇಲ್ಲ ಈಗ ನಾವು ಎ ರೂಮಿ ಹೋಗುತೆ ಇನ್ನ ಏನ್ ಮಾಡ್ತವಿ
ನೋಡ್ಬೇಕು ರೂಮಿ ಹೋಗಬೇಕಲ್ ಮಲೋಕುಡು ನಮ್ಮ ಹ್ಮ್ ಫಿನಿಸಿಯಲ್ ಪ್ರಾಬ್ಲಮ
ಮಕೋಲಂಡು ಬಿಟ್ರಿ ಹೆಂಗ ಕೆಲ್ಸ ಮಾಡ್ತಿ
ಮತ್ತೇನಿಲ್ಲ ಹಾ ಹಾ
ಮತ್ತೆ
ಹೆಲೋ ಹಾ ಮಾತೇ ಏನು ಇಲ್ಲ ಅಪ್ಪ ಹ್ಮ್
ಉಊರಿ ಹೋಗಲೇ ನೀ ವೋಟ್ ಹಾಕಾಕ
ಹ್ಮ್ ಮುಂದಿನ ವಾರ ಹೋಗಬೇಕು
ಯಾರು ಕಮನ ಕೊಟರು ಹೋಗಿ ಕಮಕ ಕಳಿ ತೊಂಡ ಹೋಗುತೆರ ಏನು------ಇಷ್ಟು ದಿನ
ಹಾ
ಹೇಳುತೆರ
ಅದೊಂದು ಚಾ ಒಂದು ಇದೊಂದು ನಲವತ್ತು ಆಯ್ತು ಏನು ರಿ ಹೇ ಮೂವ ಮೂವತ್ತು ಹೆಲೋ
ಯಾರಾರು ಬಂದ್ರರಿ ಏನು ಎಷ್ಟು ಜಾಸ್ತಿ ಬಂದಿ ಏನು
ನಾಕು ಐದು ಮಂಡೆ ಬೇಡ್ವೆ ಹ್ಮ್ ಮತ್ತ
ಅದ ನಮ್ಮ ಕಡೆ ಇ ಕಾಮಾನ ತೊಂಡಂದಿದ್ರ ಈಗ ಇನ್ನೊಂದ್ ಐದು ದಿನ ತೊಳ್ಕಂದಿದ್ರು ಅಂತ ಹೇಳಾಡ್ತೀರು ಕನ್ಫರ್ಮ್ ಆಗೆಲ್ಲ ನೋಡಬೇಕು ಏನು ಅಡುಕ ಕೇಳ್ ಹತ್ರ ಹುಡುಗರು ಕೇಳ ಕುಂತಿದ ಇವತು ಮತ್ತತ್ ಸರಿ ರಿಗೆ ಡೈರೆಕ್ಟ್ ಹೋಗಿ ಸರಿಗೆ ನಾ ಸೋಮವಾರ ಕೇಳ್ತನೆ ಅಂದಾರ
ಹೌದು ಹ್ಮ್ ಹ್ಮ್ ಹ್ಮ್
ನೀ ಬಸ್ಗೆ ಹೋಗುತೆಯ ಟ್ರೈನ್ಗೆ ಹೋಗುತೆಯ ನೆವ
ನವಸ
ಡೈರೆಕ್ಟ್ ಆದ ಏನೂ
ಡೈರೆಕ್ಟ್ ಇಲ್ಲ ಬಸ್ ಚೇಂಜ್ ಮಾಡಬೇಕು ಎಡು ಬಸ್
ಓಹೋ
ಹ್ಮ್ ಹ್ಮ್
ಹ ಕ್ಲಾಸ್ಿಗೆ ಹೋಗ್ಪ ಇನ್ನೊಂದ್ ಯಾವ್ದಾವ ಬೇರೆ ಕ್ಲಾಸ್ ಅದಂತ ಹ್ಮ್
ಇಡ್ತೇನೆ ನೋಡ